ಹಲೋ
ಹಾ ಹೇಳ್ರಿ ಕೇಳಕತ್ತದ
ಹಾ ಈಗ ಕೇಸಲಕತದ್ರೀ
ಹಾ
ಹ ಹಲೋ
ಹಾ ಹೇಳ್ರಿ
ಹಾ ಯಾವ್ ಉರ್ಲಿದ ರೀ ಮಾತಾಡದ್ ನೀವು
ನಮ್ದು ಕಲಬುರ್ಗಿ ಐತ್ರಿ
ಕಲ್ಬುರ್ಗಿ ಏನ್ರೀ ನಿಮ್ದ್
ಹ್ಮ
ಹಾ ರೀ ನಮ್ದಿ ಇ ಕಡೆ ಇದ್ರೀ ಬೀಗುಡ್ಲಿಂದ ಮಾತಾಡ್ಲಾಕತ್ತರಿೇನು
ಹ
ಏನಿಲ್ಲ ನೋಡ್ರಿ ಊಟ ಮಾಡಬೇಕ್ರ ನಿಮ್ದ ಊಟಾಗದೇನ್ ರಿ
ಅಗೆದ್ರಿ
ಊಟಾಗಿದ್ರೆ ಊಟಾಗಿದ್ರೆ
ಹರಿ
ಹಾ ಹಾ ಏನೇನ್ ಮಾಡಿದ್ರ ಊಟ
ರೊಟ್ಟಿ ಅನ್ನ ಸಾಂಬಾರ್
ಏನ್ರೀ
ರೊಟ್ಟಿ ಅನ್ನ ಸಾಂಬಾರ್
ಸ್ವಲ್ಪ್ ಜೋರ್ ಮಾತಾಡ್ರಿ ಕೇಳ್ ಸವಲ್ದ ವಾಯ್ಸ್ ಹಲೋ
ರೊಟ್ಟಿ ಮತ್ ಅನ್ನ ಸಾಂಬಾರ್
ಹಾ ಇಷ್ಟು ಮಾತಾಡಿ ಕೇಳ್ಸಕತ್ತದ್ರಿ ಹ್ಮ್ ಎಷ್ಟ್ ಜನ ಇರ್ತರಿ ಮನ್ಯಾಗ
ನಾವ್ ಟೋಟಲ್ ಹತ್ತು ಜನ ಇರ್ತೀರಿ
ಹತ್ ಜನ ಇರ್ತಾರೇನ್ರಿ
ಹಾ ರೀ ನೀವ್ರೀ
ನಾವು ಒಂದ ಏಳ್ ಜನ ಇರ್ತೀವ್ರ್ ರಿ ಅಷ್ಟೆ
ಯಾರ್ ಯಾರಿ
ಹಾ ರಿ
ಯಾರ್ ಯಾರ್ ಇರ್ತಿರಿ
ಯಾರಾರ ಇದೀರ್ ಅಂದ್ರೀ
ಹಾ ರಿ
ಹಲೋ
ಹಾ ರಿ ಯಾರ್ಯಾರ್ ಇರ್ತಿೀರಿ
ನಮ್ಮ ಮನೆಗ ನಾವು ನಮ್ಮ ಅಜ್ಜಿ ಇರ್ ಆ ಆ ನಮ್ಮಮ್ಮಿ ನಮ್ಮ ಪಪ್ಪಾ ಎಲ್ಲಾರೂ ಇರ್ತವಿರಿ.
ಹೌದ ಏನ್ ಓದಕತ್ತಿರಿ ಇವಾಗ.
ಏನ್ ರೀ.
ಏನ್ ಓದಕ್ತ್ತೀರಿ.
ನಮ್ದು ಫಾರ್ಮಸಿ ಕಂಪ್ಲೀಟ್ ಆಗ್ಯದ ನೋಡ ನಿಮ್ದ್ರಿ.
ಬಿ ಎಸ್ ಸಿ ಮಾಡಕತ್ತನಿ ಬಿ ಎಸ್ ಸಿ ನಾರ್ಮಲ್ ಡೀಗ್ರಿ.
ಬಿ ಎಸ್ ಸಿ ಮಾಡ್ಲಕತ್ರ್ಯ. ಹ್ಮ್ ಹ್ಮ್ ಹ್ಮ್ ಎಲ್ಲಿರಿ ಎಲ್ಲಿ ಅಡ್ಮಿಷನ್ ಮಾಡಿರಿ.
ಕೆಲ್ಬುರ್ಗಿ ಒಳಗೆ ಮಾಡಿನ್ರಿ ಕೆಲ್ಬುರ್ಗಿ ಒಳಗೆ ಮಾಡದ್ರಿ.
ಕಲ್ಬುರ್ಗೊಳಗೆ ಮಾಡಿರ್ಯ ಅಂನ್ರಿ.
ಹಾ ರೀ.
ಹ್ಮ್ ಈಗೇನ್ ಜಾಬ್ ಗಿಬ್ ಅದೇನ ಇಲ್ಲಾರಿ.
ಇಲ್ರಿ ಇನ್ನ ಓದಕತ್ತನಿ.
ಏನ್ರಿ.
ಓದತೀನ್ರಿ ಇನ್ನ.
ಓದ್ಲತೀರಿ.
ಮತ್ತ್ ನಿಮ್ದ ಹೊಲದು ಹೊಲಕ್ಕ ಹೊ ಅದು ಹೋಗತೀರ ಏನಿಲ್ಲ ರೀ ನೀವಿನ.
ನಾವೇನ್ ಹೋಗಲ್ರೀ ಮನೆಗ್ ಹೋಗ್ ಬರ್ತಾರಿ ಪಪ್ಪಾ ಮಮ್ಮಿ ಹೋಗ್ ಬರ್ತಾರಿ.
ಹೌದ್ರೀ ಮಮ್ಮಿ ಹೋಗ ಬರ್ತಾರ ಏನ್ರಿ.
ನಿಮ್ದಾದ್ರಿವಲ್ಲಾ.
ಹಾ ಅದರಿ ನಮ್ದ್ ಆದ ಹಾ ರೀ.
ಎಷ್ಟ ಆದ್ರಿ.
ನಮ್ದು ಒಂದ್ ಎಂಟ ಇದ್ರೆ ಅದೇ
ಅಷ್ಟದರಿ.
ಹಾರೀ.
ಏನ್ ಹಾಕಿರಿ.
ಹ ಕಬ್ಬ ಹಾಕಿವಿ ನೋಡ್ರಿ.
ಮಳಿ ಬಂದದ ಏನ್ರಿ ಇ ಸಲ.
ಏನ್ರಿ.
ಬೆಳಿ ಬಂದದ್ರಿ..
ಏನ್ ಮಾಡಿದೇನ್ರೀ ನಮಗ ಅಷ್ಟು ಗೊತ್ತಿಲ್ಲ ರೀ ಅದ್ರ ಬಗ್ಗೆ. ನಿಮ್ ಗೊತ್ತದೆೇನ್ ಇಲ್ಲ ರೀ ಯಾವಗನ ಒಂದ್ಸಲ ಹೋಗ್ತೀವ್ರೀ ನಾವ್ ಅಷ್ಟೇ.
ಬುದದಿನ ಬಂದದಲ್ರರಿ.
ಹಾರೀ. ಹಲೋ.
ಹಲೋ ಹಾ ಹೇಳ ಹೇಳ್ರರಿ.
ಏನಂದ್ರರಿ.
ಹೇಳ್ರಿ ಮತ್ತೇನ್ ಮಾಡಕತ್ತೀರಿ.
ಏನಿಲ್ಲ ನೋಡ್ರಿ ಇನ ಊಟ ಅದು ಮಾಡ್ಬೇಕು. ಇವಾಗ ಬಂದಿವಿರೀ ನಾವ್ನು ಡ್ಯೂಟಿ ಟೀಲ್ಲಿದ ಬಂದ್ವಿರಿ.
ಹಾರೀ.
ಎಷ್ಟ ಬಂದಿರಿ.
ಹಲೋ ಹಾ ಹೇಳ್ರಿ.
ಇವಾಗ ಬಂದಿರಿ ಜಸ್ಟ್.
ಏನ್ರಿ.
ಜಸ್ಟ್ ಇವಾಗೆ ಬಂದಿರಿ.
ಕೆಲಸವಲ್ಧ್ ರಿ ಅನ್ರಿ ಹಲೋ. ಹಾ ಹೇಳ್ರಿ. ಹ ಇಗ್ ಕೆಳಸಕತೈತಿ ಹೇಳ್ರಿ ಅ ರಿ.
ಏನ್ರಿ.
ನೀವೇ ಹೇಳ್ರಿ.
ಮತ್ತೆನ್ ನಡ್ಸಿರಿ.
ಏನ ಇಲ್ಲ ನೋಡ್ರ ಮನ್ಯ ಕುಂತೀವಿ ನೀವ್ ಎಲ್ಲಿ ಕುಂತಿರಿ.
ಹೊರಾಗಿದ್ದೀವಿರಿ.
ಹೊರಗಿದ್ದೀರ ಏನ್ರಿ.
ಹ್ಮ ರೀ.
ಹ್ಮ್ ಹ್ಮ್ ಹ್ಮ್ ಹ್ಮ
ಹ್ಮ
ಮಾತ್ರಿ.
ಮನಾಗ ಏನ್ ಕೆಲಸ ಮಾಡ್ತೇ
ಎನ್ರಿ. ಮನೆಗೆ ಏನಿಲ್ಲಾ ನೋಡ್ರಿ ಸುಮ್ಮ ನಾವು ಹೋಗ್ತಿವಿ ಬರ್ತೀವಿ.
ಮೆಡಿಕಲ್ದ ಕೆಲಸ ಮಾಡ್ತಾರೆನ್ ನೀವು.
ಹ್ಮ್ ಮೆಡಿಕಲ್ದಾಗ ಕೆಲ್ಸ ಮಾಡ್ತವ್ರಿ ನಾವು ಹೋಗೋದು ಬರದು. ಅಷ್ಟೇ ರಿ ಕೆಲ್ಸ ಮತ್ ಏನ್ ಮಾಡಲ್ರಿ ನಮ್ ಮನೆಗೆ.
ನಿಮ್ದು ಎಜುಕೇಶನ್ ಏನಾದ್ರ ನಿಮ್ದು.
ಫಾರ್ಮಸಿ ಅಂತ ಹೇಳಿದ್ನಲ್ರಿ ಅವಾಗೆ.
ಅಂದ್ರೆ ಬಿ ಫಾರ್ಮಸಿ ಕಂಪ್ಲೇಟ್ ಮಾಡಿರಲ್ಲ.
ಹಾ ಹೌದ್ರಿ.
ಮುಂದ್ ಏನಾರ ಓದ್ತಿರಿ ಏನ್ ಎಕ್ಸಮ್ ಏನಾರ ಕಟ್ತೀರೆನ್.
ಬಿ ಫಾರ್ಮ್ ಮಾಡಿವ್ರಿ.
ಹಾ
ಹ್ಮ್ ಏನೋ ಮಾಡ್ಬೇಕ್ರಿ. ಏನಾದ್ ಒಂದ ಕಂಪ್ಲೀಟ್ ಆಗ ಇನ್ನೊಂದ ಇಯರ್ ಉಳ್ದಾದ್ರೆ ಇನ್ನೊಂದ್ ಅ ಒಂದ್ ಇಯರ್ ಕಂಪ್ಲೀಟ್ ಆಯ್ತ ಅಂತಂದ್ರ. ಮುಗಿತ್ರಿ.
ಮನಿ ಏನ್ ಸ್ವಂತ ಆದ್ರಿ.
ಹಾ ಮನೆ ಸ್ವಂತೆ ಆದ್ರಿ ನಮ್ದು.
ಹ್ಮ್
ನಿಮ್ದ್ರಿ.
ನಮ್ದು ಸಂತದ್ರಿ.
ಅ ರೀ ನಿಮ್ದ ಸ್ವಂತ ಅದ್ರಿ.
ಎರಡ್ ಅಂತ ಸದ್ರರಿ.
ನಿಮ್ದ ಎರಡಂತ ಸ ಏನ್ರಿ ಎಲ್ಲಿ ಅಲ್ಲಿ ಇದ್ರಾಗ್ಯರಿ ಗುಲ್ಬರ್ಗದಾಗರಿ.
ಹಾ ರೀ ಕಲ್ಬುರ್ಗನ.
ಕಲಬುರ್ಗಿದ ಇದಗ ಇದೇನ್ ರೀ.
ಹ್ಮ
ಹ್ಮ್ ಹ್ಮ ಏನೋ ಅ ಎಲ್ಲೆಲ್ಲ ಶಾಪಿಂಗ್ ಮಾಡಿರಿ ಅಂತ್ರಿ ನಿಮ್ಮ್ ಅಕ್ಕನ ಮ್ಯಾರೇಜ್ಗ ಅದಕ ಕೇಳ್ದರಿನಾ ಹ್ಮ್
ಅಕ್ಕಂದ ಮ್ಯಾರೇಜ್ ಇನ್ನ ಆಗಿಲ್ರಿ ನಮ್ ಕಡೆ ನಮ್ ದಿನ ಅಕ್ಕ ಓದಕತ್ತದ್ರಿ
ಒದ್ಲಾಕತ್ತಾರ್ ರಿ ಹ್ಮ ಹ್ಮ
ಮಾಡಿರೇನ್ ಫಂಕ್ಷನ್
ಏನ್ರೀ
ಫುನ್ಕ್ಷನ್ ಮಾಡಿರ್ ನೀವು
ಇನ್ನ ಇಲ್ಲ ರಿ ಹ ಹ್ಮ ಹಲೋ
ಹ ಹೇಳರಿ
ಏನ ಮಾಡ್ಬೇಕ್ ರಿ ಫಂಕ್ಷನ್ ಆದು
ಎಲ್ಲಾನು ಹೋಗಿರೆನ್ ಟ್ರಿಪ್
ಇಲ್ಲರಿೀ ಹೋಗಿಲ್ರಿ ನೀವು ಹೋಗಿರ ಏನ್ರೀ
ಈ ವರ್ಷ ಎಲ್ಲಿ ಹೋಗಿಲ್ಲ ರಿ ಒದ್ ವರ್ಷ ಹೋಗಿದ್ದೆ
ಹೌದ್ರಿ ಎನ್ ಎಲ್ಲೆಲ್ಲಿ ಹೋಗಿದ್ರಿ ಹೋದ ವರ್ಷ
ಹೋಗಿದಿವ್ರಿ ಮುರುಡೇಶ್ವರ ಮೈಸೂರು ಅರಮನೆ
ಹ ಹಾ ರೀ ಎಲ್ಲ ನೋಡಕಾಂತ ಪ್ಲೇಸ್ ಯಾವ್ರಿ ಅವೆಲ್ಲ
ಅದಕ್ಕೆ ಹೋಗೇವ್ರಿ
ಹ್ಮ್ ಹೌದ ಹೌದ್ರ ಚಂದವ್ರ ಅವೆಲ್ಲ ಯಾಕ ಸ ಸ್ವಲ್ಪ ವಾಯ್ಸ್ ಕಟ್ ಕಟ್ ಬರ್ಲಕತ್ತತ್ ಏನಾಗಿದ ರಿ ಫೋನಿಗ
ಸಿಗ್ನಲ್ ಇಲ್ಲ ಅನ್ಸ್ತದ್ರಿ ನನ್ಗೂ ಅದೇ ಅನ್ಕೊಂಡ
ಹ್ಮ್ ಹೌದೇನ್ರೀ ಅವಗ್ಲೆ ಒಂದ್ ಎರಡ್ ಸಲ ಕಾಲ್ ಮಾಡಿದೆ ರೀ ರಿಸವ್ ಆಗ್ಲಿಲ್ಲ
ರಿಸೀವ್ ಮಾಡಿದ್ದೇರಿ ನಾನ್ ನಿಮ್ ವಾಯ್ಸ್ ಕೇಳಿಲ್ಲ ನನಗ
ಹೌದ್ರಿ
ಹಾಂ
ಹ್ಮ್ ಹ್ಮ್
ಅದಕ್ಕೆ ಸಿಗ್ನಲ್ ಪ್ರಾಬ್ಲಮ್ ಇರ್ಬೋದು ಅಂತ ಅನ್ಕೊಂಡು ತಿ
ಹೌದೇನ್ರೀ ಎಡ್ ನಮ ನೇಮ್ ಶ್ರಾವಣಿ ಅಂತ್ರಿ
ಹಾ ರಿ ನಿಮ್ದ್ ರಿ
ಭಾಗ್ಯ ರೀ
ಭಾಗ್ಯ ಏನ್ರಿೀ ನಿಮ್ದ ಹ್ಮ್ ಹ್ಮ್ ಮತ್ತೆ ಏನ್ ಮಾಡ್ತಾರ ನಿ ಪ
ನಮ್ದು ಜನ್ರಲ ಶಾಪ್ ಆದ್ರಿ ಚನ್ರಲ್ ಶಾಪ್
ಹ ಜನ್ರಲ್ ಅಂದ್ರೆ ಎಲ ಏನಂತಾರಿ ಅದಕ್ಕ. ಜನರಲ್ ಸ್ಟೋರ್ ರೀ ಜನರಲ್ ಸ್ಟೋರ್ ಅದೇನ್ರರಿ.
ಹ್ಮ
ಹ್ಮ್ ಹ್ಮ್ ಅಂದ್ರೆ ಏನೇನ್ ಐಟಮ್ಸ್ ಅದಾವ್ರೀ.
ಸ್ಕೂಲ್ ಐಟಮ್ಸ್ ಇರ್ತಾವಲ್ರಿ ಕಾಲೇಜ್ ಐಟಮ್ಸ್. ಕೂಲ್ ಐಟಮ್ಸ್ ಅ ಫಂಕ್ಷನಿಗೆ ಯಾವ್ದಾದ್ರು. ಫಂಕ್ಷನ್ ಬಂದ್ರೆ ಮಾರೂವಂತದ್ದು.
ಹ್ಮ್ ಹ್ಮ್ ಹ್ಮ್ ಹ್ಮ್ ಎಲ್ಲ. ಫಂಕ್ಷನ್ ಇದಾವ ಏನ್ರಿ ಐಟಮ್ಗಳು. ಹ್ಮ್ ಹ್ಮ್ ಎಲ್ಲ ಬುಕ್ಸ್. ಸ್ಟಾಲ್ ಗಪ್ಲೆ ಒಂದ್ ಐದ್ ತಾವಲ್ರಿ ಬುಕ್ ಅವೆಲ್ಲ.
ಹಾ ಎಲ್ಲ ಅವ್ರಿ ರಫ್ ನೋಟ್ಬುಕ್ ಬುಕ್ಸು ಪೆನ್ನು ಪೆನ್ಸಿಲು ರಬ್ಬರು.
ಹಾ ಹಾ ಹಾ. ಅಂದ್ರೆ ನಿಮ್ಗೆ ಎಷ್ಟ ಲಾಭ ಆಗುತ್ತರಿ.
ದಿನಕ್ಕೆ ನನ್ಗ್ ಗೊತ್ತಿಲ್ಲ ರೀ ಅಷ್ಟ ಐಡಿಯಾ ಇಲ್ಲ ನಮ್ದು ಅಂಗಡಿ ಎಷ್ಟು.
ಏನ್ರಿ.
ಐಡಿಯಾ ಇಲ್ಲ ರಿ ನನ್ಗೆಷ್ಟು ಬರ್ತದ ಅಂತೇಳಿ ಯಾಕಂದ್ರೆ ನಾನು ಈಗಡೆ ಓದಕ್ ಅಂತ ಬಂದನಿ.
ಹೌದೆನ್ರಿ.
ಓದಕ್ ಅಂತ ಹೋಗ್ತಿನ್ರಿ ಅಂಗ್ಡಿ ಕಡೆ ಎಷ್ಟ. ಲಕ್ಷ ಇರಲ್ಲ.
ಹ್ಮ್ ಹ್ಮ್ ಅಂದ್ರೆ ಜಾಸ್ತಿ ಹೋಗಲ್ರಿ ಅಂಗ್ಡ ಯಾರು ಇರ್ತಾರೆ ನಿಮ್ಮ ಪಾಪ ಇರ್ತಾರ ಏನ್ರಿ ಯಾರ ಇರ್ತಾರ.
ಮಮ್ಮಿ ಪಪ್ಪ ಇಬ್ರು ಇರ್ತಾರೆ.
ಮಮ್ಮಿ ಪಾಪ ಇಬ್ರು ಇರ್ತಾರ ಏನ್ರಿ.
ಹ್ಮ
ಹ್ಮ್ ಹ್ಮ ಹ್ಮ್ ಏ ಅಂದ್ರೆ ಚೆಂದ ನಡೆದದ್ರೀ ಎಲ್ಲ ವ್ಯಾಪಾರ ಅದೆಲ್ಲಾ ನಿಮ್ದು.
ಇನ್ ನಡೆದದ್ರಿ ಅಷ್ಟಕ್ಕಷ್ಟೇ ಅಷ್ಟೇನು. ಲಾಭ ಆಗಲ್ಲ ಅಂಗಡಿಯಿಂದ.
ಹ ರೀ.
ಲಾಭ ಇಲ್ಲ ರೀ ಎಷ್ಟು ದಿನಕ್ಕೆ ಎಷ್ಟು ಊಟ ಮಾಡ್ಬೇಕ್ ಅಷ್ಟು ಲಾಭ ಆತದ್ರಿ.
ಅಷ್ಟೇ ಆಗ್ತದ ಏನ್ರೀ ಮತ್ ಲಾಭ ಇಲ್ಲಾಂದ್ರೆ ಹೊಸ. ಸಾಮಾನು ಎಲ್ಲ ತಂದ ಹೆಂಗ ಆಕ್ತರಿ ನೀವು ಲಾಭ ಮಾಡ್ಕೊಬೇಕೇಲ್ರರಿ. ಎಲ್ಲ ನ ಒಂಥರ ಮಲ್ಲಿ. ಪಬ್ಲಿಕ್ ಎಲ್ಲಿ ಜಾಸ್ತಿ ಇರ್ತ ಅಂತ ಅಲ್ಲೆಲ್ಲಾ ಶಾಪ್ ಹಾಕ ಹಾಕ್ಬೇಕ್ರಿ ನೀವು.
ಹೌದ್ರಿ ಹಾಕ್ಬೇಕ್ರಿ ಅದನ್ನು ಪ್ಲಾನ್ ಇಟ್ಕೊಂಡಾರ ನಮ್ ಪಪ್ಪಾ.
ಹ್ಮ್ ಹ್ಮ್
ಬೇರೆ ಕಡೆ ನೋಡ್ಬೇಕಂತ ಹೇಳಿ ಅನ್ಕೊಂಡಿವ್ರಿ.
ಹೌದ್ರಿ.
ಇಲ್ಲಿ ಒಂದ್ ಸ್ವಲ್ಪ ಏರೆ ಒಳಗ ಹತದ್ರೆ ಅಂಗಡಿ ಅಷ್ಟು ಜಾಸ್ತಿ ಏನ್ ಸೆಲ್ ಸೇಲ್ ಆಗಲ್ಲ.
ಹ್ಮ್
ಮಾರ್ಕೆಟ್ ಕಡೆ ಹಾಕಿದ್ರೆ ಒಂಚೂರು ಸೇಲ್ ಆಗ್ಬುದು ಅಂತ ಐಡಿಯಾ ಅದ್ರಿ.
ಹ್ಮ್ ಹ್ಮ್ ಹ್ಮ್ ಅದೇ ರೋಡ್ ಸೈಡ್ ಹಾಕಿದ್ರೆ ಎಲ್ಲಾ ಚೆನ್ನಾಗ್ ಆಗುತ್ತೆ ರೀ ಅದಕ್ಕ. ಒಂದ್ ಸ್ವಲ್ಪ ಪಬ್ಲಿಕ್ ಇದದೆಲ್ಲ ಜನರಲ್ಲ ಇದಾಗ ಹಾಕಿದು ಅಂದ್ರೆ ಅಂತಂದ್ರ. ಸ್ವಲ್ಪ ಲಾಭನ ಆಗುತ್ತೆ ಎಲ್ಲಾನ ಆಗುತ್ತೆ ಅಂತ ಹ್ಮ್.
ಹೌದ್ರಿ ನಮ್ ಅಲ್ಲೇ ಪ್ಲೇಸ್ ಸಿಕ್ಕಿತ್ತು ಅಂಗಡಿ ಹಾಕ್ಲಕ್ಕ ಅದಕ್ಕೆ ಅಲ್ಲೇ ತಗೊಂಡು ಏರಿಯಾಹೊಳಗೆ.
ಹೌದೌದು
ರೆಂಟಿಗ್ ತಗೊಂಡಿದ್ದಾರಿ ಸ್ವಂತ ಇಲ್ಲ.
ಎಂದ್ರಿ ರೆಂಟಿಗೆ ತಗೊಂಡಿದ್ದರೆಂದ್ರಿ?
ಹಾ ರೀ
ಎಲ್ಲಿ ಎಲ್ಲಿ ಬರ್ತದ್ರೀ ನಿಮ್ ಶಾಪ್ ಅಲ್ಲಿ ಗುಲ್ಬರ್ಗದು?
ಇಲ್ಲಿ ಪೆಟ್ರೋಲ್ ಬಂಕ್ ಅತ್ರ ಬರ್ತೀನಿ.
ಹೌದೇಏನ್ರೀ ಅಂದ್ರ ಅಲ್ಲೆಲ್ಲಾ ಪಬ್ಲಿಕ್ ಎಲ್ಲಾ ಜಾಸ್ತಿನ ಇರ್ತ ಅಂದ್ರ ಆಗಿಲ್ಲ ಏನ್ರೀ ನೀವು
ಏರಿಯಾ ಒಳಗಾದ್ರ ಈ ಕಡೆ ಗುಬ್ಬಿ ಕಾಲನಿ ಅಂತಿ ಒಂದ ಏರಿಯಾದ ಆದ್ರಿ ಈ ಕಡೆ ಮುಂದಕ್ ಬಂದ್ರೆ ಏರಿಯಾ ಸಿಕ್ತದ್ರೀ
ಹಾ ಹಾ ಖರ್ಗೆ ಎ ಟಿ ಎಂ ಕ್ರಾಶ್ ಬೆಲ್ಲಿ ಅಂದ್ರೆ ಅಂದ್ರೆ ನೀವು
ಹಾ ರೀ ಒಳಗ ಏರಿಯಾ ಒಳಗದ್ರಿ ರೋಡಿಗಿಲ್ಲ ರೀ. ಯವ್ರಿಗೆ ಕ್ರಾಸ್ ಹತ್ರ ಹಾಕ್ಬೇಕ ಅನ್ಕೊಂಡಿದ್ದೀವಿ.
ನಾವ್ನ್ ಯಾವಾಗಾದ್ರು ಬರ್ತವ್ ತಗೋರಿ ನಮ್ಮ್ ಶಾಪಿಗೆ ಬಂದು ಭೇಟಿಯಾಗಿ ಬರ್ತೀರಿ ಯಾವಾಗದ್ರು ಒಂದ್ಸಲ. ಹಲೋ
ಹಾ ರೀ
ಆಯ್ತ್ ತಗೋರಿ ಲೇಟ್ ಆಗಾಕತಿದ್ರೆ ಊಟಾ ಮಾಡ್ಲಾಕ್ ಹೇಲ್ರಿ ಹ ಹ ಬಾಯ್ ಬಾಯ್ ರಿ